ಆರಾಮ್ ನೋಡ್ರಿ ಹೆಂಗ್ಡದ ಅಭ್ಯಾಸ ಅದು ಕಾಲೇಜ್
ಅಭ್ಯಾಸ ಎಲ್ಲ ನಡದತ್ರಿ ಇವಾಗ ಕಾಲೇಜ್ ಬಿಡ್ತ ಇವಾಗ ಬಂದಿ ನೋಡಿಿ
ಹಾ ಹ ಹ್ಮ ಹಾ ಏನದ ಆತ್ರರಿ ಈಗ ಬಿ ಎಂ ಎಸ್ ಅಏನ್ರಿ ನಮ್ದು ಬಿ ಎಂ ಎಸ್ ನೋಡದೈತ್ರಿ ನೀ ಯ ನಿಮ್ದ್ ಯಾವ್ದ್ರೀ ಕಾಲೇಜ್
ನಮ್ದ ಇಲ್ಲಿ ಬಿಜಪುರದಾಗ ಬಿಯಾನೆ ಅಂತ
ಬಿ ಎ ಓಹೋ ನಮ್ಮ್ ಬಿಜಾಪುರ ನ್ ಬಿ ಎಲ್
ಬೇಳಡೆ ಅಂದ್ರ ಹಾ ಹ ನಮ್ ಕಾಲೇಜಿಗೆ ನಿಮ ಕಾಲೇಜ್ ಕಂಪೇರ್ ಮಾಡಿದ್ರೆ ಹೆಂಗ್ರ ಐತ
ನಮ್ದ ನಿಮ್ದ ಅಷ್ಟ ಕ್ಯಾಂಪಸ್ ನ ಸ್ವಲ್ಪ ಡೆವಲಪ್ ಟ್ ಇಲ್ಲ ಅನ್ಸತ್ ರರಿ ಬಟ್ ನಮ್ದ್ ಕಡೆ ಹಿ ಫಲ್ಮ್ದ್ ಟಾಪ್ ಕಾಲೇಜ್ಳ ಬರ್ತ್ರಿ ಬಿ ಎಲ್ ಡಿ ಟಾಪ್ ಫಿಫ್ಟಿ ಒಳ ಬರ್ತತ್ರಿ ಹಾ ನಿಮ್ದ ಸ್ವಲ್ಪ ಇದು ಈತರ ಮಸ್ ಇಲ್ಲಷ್ಟು ಅ ಹೆಚ್ಚಿನ ಹೆಚ್ ನಿಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಕ್ಯಾಂಡಿಡೇಟ್ಸ್ ಇರ್ತಾವವು
ಹಾ ಹೌದ್ರಿ ಜಾಸ್ತಿ ಮಹಾರಾಷ್ಟ್ರನ ಐತ್ರಿ ಅದ್ರಾಗ ಹೌದು ಆಲ್ಮೋಸ್ಟ್ ಅಲ್ಲ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಮೆಂಬರ್ಸ್ ಅಷ್ಟ ಷ್ಟ ಇನ್ಕಮ್ ಇರೋದು ಆಲ್ಮೋಸ್ಟ್ ಅಲ್ಲಿ ಒಂದು ತರ್ಟಿ ಫವ್ ಫಾರ್ಟಿ ಮೆಂಬರ್ಸ್ ಅವರೇ ಅದ ರ ಮಾರಾಷ್ಟ್ರದ
ಹ ಹೌ ಎಸ್ ಎ ಮ ಹೆಂಗ ಬಂದ ಹ್ಮ ರಿಸೆಕ್ಷನ್ ಚಾ ಆಗೇತ್ ಸೆಕೆಂಡ್ ಟರ್ ಚ ಆಐತ್ರಿ ಅಂತು ಅರ್ಜಿ ವಚಸ್ ಹ್ಮ್ ಅ ಅರ್ಜಿ ವಚ ಹೆಂಗ ರತಿ ಹೆಂಗೆ ಸಿ
ಹೌದೇ ಏನ್ರ ಹ್ಮ್ ನೀವು ಮಾಡಿದ್ರ ಏನ್ರರಿ ಡಿಸೆಕ್ಷನ್
ಹ್ಮ್
ಮಾಡಿದೇ
ಹಾ ಡಿಸೆಕ್ಷನ್ ನಮ್ದ ದಿನ ರೂಲ್ ನಂಬರ್ ಬಂದಿಲ್ಲ ಬರ ಹ ಕೆಡವರ ಎತ್ತಡುದು ತೊಳದು ನೋಡದಐತ್ರಿ ಬಟ್ ಈ ಸಲ ಬರ್ತೇತ್ರಿ ನಮ್ದು ನೆಕ್ಸ್ಟ್ ವೀಕ್ ಪರ್ ವೀಕ್ ಪರ್ ವೀಕ್ ತ್ರೀ ಡೇಸ್ ಎಷ್ಟೇ ಮಾಡ್ತಾರೆ ಅದ್ರ
ಹ ಒಂದ ತ್ರೀ ಡೇಸ್ ಕಷ್ಟ ಮಾಡ್ತಾರೆ
ಹಾ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಇರುತ್ರಿ ಹಾ ಟೈಮಿಂಗ್ ಫೈವ್ ರ್ಟಿ ಟು ಸಿಕ್ಸ್ ರ್ಟಿ
ಫೈರ್ತ ಸಿಕ್ಸ್
ಹ್ಮ್ ಹ್ಮ್ ನಂಬಲ್ಲಿ ಅಲ್ಲಾಮಿಂದಿಂದ ಗೆಸ್ಟ್ ಲೆಕ್ಚರ್ ಹದ್ ಬರ್ತಾರೀ ಅವ್ರದಿಂದ ಡಿಸೆಕ್ಷನ್ ಅವರು ಕರೆಕ್ಟ್ ಮಾಡ್ತಾರ ಅಲ್ಲ ಅ ಪ್ರಾಪರ್ ಇದು ಮಾಡ್ತಾರೆ ಹ್ಮ್ ನೀವು ಹೆಂಗ ಹ ಫಾರ್ಮಲ್ ದ ಇರ್ತೇತ್ರಿ ಸ್ಮೆಲ್ ಅದು ಬಟ್ ಇನ್ಫೆಕ್ಷನ್ ಆಬಾರ್ದು ಮತ್ತತ್ ನಮಗು ಏನ ಡಿಸೀಸ್ ಬರ್ಬಾರ್ದ ಅ್ರ ಮತ್ತತ್ ಅದು ಬೇಕೇನ್ರರಿ ಕೆಡವರ್ಕ್ ಅದನ್ನ ಏನು ಕೊಳಿಬಾರ್ದ ಅಂದ್ರೆ ಬೇಕೇ ಅಲ್ರರಿ ಮತ್ತೆ ಜತಿ ಫಾರ್ಮ್ ಅಲ್ಲಿನ ಅದರ ಸಂಬಂಧ ಸುಮ್ ಅದು ಬರ್ತೈತ್ರಿ ಆದ್ರೂ ಮಾಸ್ಕ್ ಅದ್ ಏನ್ರಿ ಅದಕ್ ಟಚ್ ಮಾಡದ ಇದ್ರುನು ಗ್ಲೌಸ್ ಮಾಸ್ಕ್ ಹಾಕೊಂಡು ಪ್ರಿಪರ್ ಮಾಡ್ಬೇಕ್ರೀ ನಾವು
ಹ ಹ ಒನ್ ಟೂ ಅವರ್ಸ್ ಮುಂಚೆನೆ ಇ ಇರ್ತರಿ ನಲ್ರಿ ಹೊರಗೆ ಹೋಯ್ತಗದು ರ್ಮಲ್ ಸ್ಮೆಲ್ ಬರ್ಬಾರ್ದ
ಗ ಚಾ ಅ್ರ ಓ ಕ್ಲಾಕ್ ತಗದೇಟ್ ಬತ್ರಿ
ಹಾ ರೀ ಚಲೋ ರೀ ಅವಾವಾಗೆ ತಗ್ದಿಟ್ರೆ ಆಯ್ತಾ ಆಮ್ಯಕ್ ಸ್ಮೆಲ್ ಅಷ್ಟಕ್ಂದಿರಲ್ರಿ ಅವಾಗ ಹೋಯ್ ತಗ್ದಿಟ್ರ ಜಗ್ಗಿ ಸ್ಮೆಲ್ ಇರ್ತದ
ಹಾ ಉರಿತವರ್ ಕಣ್ಣ ಬಾಯಿ
ಹಾ ಹೌದ್ರಿ ಕಣ್ಣವರು ಇವ್ರೀತಿ ಜಗಿ ಬರ್ತೈತೆ ಹೌದ್ರಿ
ಹ್ಮ್ ಮತ್ರಿ ನಿಮ್ದ್ಯಾಂಗ ನಡದೈತ್ರಿ
ನಮ್ದ್ ಹಂಗೆ ಇವಾಗ ಡಿಸೈ ನ್ ನಮ್ದು ಪರ್ಲಿಮ್ಸ್ ಇದು ಮಾಡೋಕ್ ಹಾರ ರೀ ಇವತ್ತು ಎಕ್ಸ್ ಎಾ ಐತ್ ರರಿ ನಮ್ದು ಡಿಸೆ
ಮುಂದೆ ಇದ್ದೇನ್ ಅವತ್ ಯಗ್ ಜಿಲ್ಲಾ ಏನ್ ಏನ ಸ್ವಲ್ಪ ಪ್ರಿಪೇರ್ ಪ್ರಿಪೇರ್ ಏನ್ ಆಗದ ಬೇಕಲ್ ಸರ್ ಹೇಳ್ತಾರೆ ಅಲ್ಲೇ
ಹಾ ಅಲ್ಲೇ ಹೇತಾರ ರೀ ಅವ್ರೇಏ ಏನಿಲ್ಲ ಒಟ್ಟು ಒಂದ್ಸಲ ನೋಡ್ಕೊ ಬರ್ರಿ ಅಂದಿದ್ರಿ ಅಷ್ಟ್ರೀ ಅವ್ರ ಸರ್ ಸರ ಹೇಳ್ತಾರೀ ಇವತ್ತು ಬಂದು
ಓಕೆ ಕೆ ಓಕೆ ಚಲೋ ಮಾಡಟ್ರರಿ
ಹಾ ಹಾ ಚಲೋ ಮಾಡ್ತೇವಿ
ಎಲ್ಲ ಡಸೆಕ್ಷನ್ ಕಿಟ್ ಗ್ಲೌಸ್ ಮಾಸ್ಕ್
ಹಾ ಎಲ್ಲಾ ತಂದ ಹೋಗ್ಬೇಕ್ರೀ ನಾವೆಲ್ಲಾ ನಾವವು ಕೂಡ ಇವಾಗ ಬಾಡತ್ತ ಬಾಡ
ನೀವ್ ಎನಟಮ್ಮಿ ಯಾವ್ದ್ ಬುಕ್ ರೆಫರ್ ಮಾಡ್ತೀರಿ
ಎನಟಮಿ ಇದೆ ಬಿ ಬಿಡಿ ಚೌರಸ್ತರಿ ನೀವ್ ಆದಿದ್ರ ಹಾ ನಮಗೆಲ್ಲ ಅದೇ ಹೇಳ್ರೀ ರೆಫರ್ ಮಾಡಕ್
ಹ್ಮ್ ನಮಲಿ ಹೆಚ್ಚ ಅದೇ ಐತ್ರಿ ಚಲೋ ಐತಂತಾರೀ ಅದೇ ರೆಫರ್ ಮಾಡಬೇಕ ಐತ್ರಿ ಬೇಡಿಸಿ ಬೆಸ್ಟ್ ಇದರತ ನಾಲೆಜ್ ಎನಟಮಿ
ಹಾ ಹಾ ಹೌದು ನೀವ ಪಿ ಯು ಸಿ ಮೇಲೆ ಡೈರೆಕ್ಟ್ ಬಂದಿರ ಎಂಗ್ರ
ಹಾ ಪಿ ಯು ಸಿ ಹಾಲ್ಲ ನಾವು ಲಾಂಗ್ ಟರ್ಮ್ ಮಾಡಿದ್ದೇವ್ರೀ ಹಿಂದೆ ಒಂದ್ಸಲ ಹ್ಮ್ ಟೆಂತ್ ಪಿ ಯು ಸಿ ಹೆಂಗ ಪಿ ಯು ಸಿ ಏನ್ ತೊೊಂಡಿದ್ರ ನೀವು ಸಿ ಎಸ್
ಪಿ ಯು ಸಿ ಸೈನ್ಸ್ ತಂದಿದೀ್ರೀ ನಾವು
ಸೈನ್ಸ್ ಸೈನ್ಸ್ ಒಳಗೆ ಬಯೋ ಇಲ್ಲ ಒಬ್ಬೊ ಇಲ್ರರಿ ಹಂಗ ಅಲ್ಲತ್ಲ್ಲಾ ಒಬ್ಬ್ರ ಹಂಗ ಜೆ ಇ ಚಾಯ್ಸ್ ಮಾಡ್ಕ್ರ ಈ ಕಡೆ ಮೆಡಿಕಲ್ ಫೀಲ್ಡ್ ಒಳ ಬರೋರು ಇಲ್ಲ ನೀಟ್ ತಗೊಂಡಕರ ಈ ಕಡೆ ಸಿ ಇಟಿರು ಇಂಜಿನಿಯರಿಂಗ್ ಮಾಡೋರು ಎಲ್ಲ ನಿಮ್ದ ಏನ್ ಏಮಿತ್ತು ಇದೇ ಮಾಡ್ಬೇಕಂತತು ಏನು
ಇಲ್ರರಿ ನಮ್ ಮನೆಗ ಎಲ್ಲಾ ಇಂಜಿನಿಯರ್ ಬೇಡ ಅಂತ ಅಂದ್ರಿ ಇವಾಗೆಲ್ಲಾ ಇಂಜ ಇಂಜಿನಿಯ ಅಷ್ಟಕ್ಕೊಂದು ಸ್ಕೋಪ್ ಇಲ್ಲ ನಮ್ಮ ಅಕ್ಕರ್ ಬರ ಇದ್ರೆ ಇವ ಬಡ ಸುಮ್ನೆ ಇಂಜಿನಿಯರ್ ಬೇಡ ಅವರು ಅಕ್ಕರು ಕೂಡ ಜಗ್ಗಿ ಕಾಂಪಿಟೇಷನ್ ಐು ಇವಾಗ ಂತ್ರ ನಂಗೆ ಬೇರೆ ಬಂದು ಬಿದ್ದಾಡೆ ರಿ ಅದಕ್ಕೆ ನಮ್ಮ ನಮ್ಮ ಅಕ್ಕ ಬೇಡ ಸುಮ್ನೆ ನೋಡು ಮೆಡಿಕಲ್ ಫೀಲ್ಡ್ ಹೇಳಿ ಅಂತಂದ್ರೆ ನಮ್ಮ್ನೆಗೆಲ್ಲಾ ನಿಮ್ ನಿನ್ ಇಷ್ಟ ಅಂತ ಅಂದ್ರೆ ಏನ್ ಏನ್ ಬೇಕು ಏನ್ ನೀನ್ ಇಷ್ಟ ಬರುತ್ತ ಅದ್ ಮಾಡದಂತ ಅಂದ್ರೆ ಇದು ಮಾಡಿದ್ರೆ ಮುಂದೆ ಏನಾರು ಒಂದು ಅಪರ್ಚುನಿಟೀಸ್ ಇರ್ಬೋದ್ರೀ ನಾವೇ ಓನ್ ಕ್ಲಿನಿಕ್ ಏನಾರ ತಕ್ಕೊಂಡ ಹೋದ್ರೆ
ಹೌದೌದು ಅದ
ಇತ್ತಂದ್ರೆ ಈಗ ಎಷ್ಟೊತ್ತಿದ್ರು ಬೇರೆ ಕಂಪ್ನಿ ಬೇರೆ ಕಂಪ್ನಿಗ್ ಹೋಗ್ಲೇಬೇಕ್ರೀ ನಾವವು
ಹ್ಮ್ ಹ್ಮ್ ಹ್ಮ್ ಹೌದು ಮತ್ತ ಅವ್ರ ಮೇಾಲಲೆ ಡಿಪೆಂಡ್ ಆಗೋದಾಗತ್ ಇದು ಆದ್ರ ಓನ್ ನಮ್ಮ್ಿನಿಕ್ ಓನ್ ಆಬಹದು ಮತ್ ನ್ ಬೇಕಂದ್ರ ನಮ್ ಬೇರೆ ಹಸ್ಪಟಲ್ಳ ಹೋಗುದು ಎಂ ಬಿಿ ಬಿಿ ಎಸ್ ವರ್ಕಾಗ ನ ಬಟ್ ಹ್ಮ್ ಮತ್ತೆ ಹೆಂಗ ಹೆಂಗ್ ನಡದಿತ್ರಿಲ್ಲಾ
ಎಲ್ಲಾ ಹಂಗೆ ನಡದತ್ರಿ ದಿನ ಡೈಲಿ ಹೋಗ್ತಿವಿ ಹತ್ತು ಗಂಟೆ ಸ್ಟಾರ್ಟ್ ಆಕ ಕಾಲೇಜ್ಗಳು ಹತ್ ಗಂಟೆಯಿಂದ ನಾಕಕ್ ಗಂಟೆ ನಾಕಕ್ ಗಂಟೆ ತನಕ ಇರ್ತತ್ರಿ ಒ ನಂದಸ ಇದು ಗುರುವಾರ ಶುಕ್ರವಾರ ಶನಿವಾರ ತನಕ ಮೂರು ದಿವಸ ಐದ ಗಂಟೆ ತನಕರ್ತತ್ರಿ ಈ ಡಿಸ್ಟೆಕ್ಷನ್ ಇರತ್ತಲ್ಲಾಕ್ ಗಂಟೆಗೆಗ್ ಬಿಟ್ಟುಬಡ್ತ ರೀ ಒಂದ್ ಸ್ವಲ್ಪ ಅಲ್ಲಿ ಬಾಡಿ ಮತ್ತ ತೆಗ್ದಿ ರಕ್ಡಿಸೆಕ್ಷನ್ ಯಾರ ಇರ್ತ ಅವ್ರರು ಹಕ್ರರಿ ಮತ್ತೆ ಇನ್ನದಾರ ಒಂದ ಸ್ವಲ್ಪ ರೆಸ್ಟ್ ರೆಸ್ಟ್ ಆದಂಗ ಆಕೈತಿ ಮತ್ತೆ ಡಿಸೆಕ್ಷನ್ಗ ಹೋಗ ಅಲ್ಲಿ ತೇವಕಲ್ರರಿ ಒನ್ ಅವರ್ ಕಂಟಿನ್ಯೂ ಇವಕ
ಓಕೆ ಓಕೆ ನಿತ್ಕೊಂಡೆ ಮಾಡ್ಬೇಕಲ್ರರಿ ಹ್ಮ್ ನಿಂಬಳ ಹೆಂಗ ರೂಲ್ ನಂಬರ್ ರೂಲ್ ನಂಬರ್ ಐ ಸರಿ ಅ್ದು
ಹಾ ರೋಲ್ ನಂಬರ ರೀ ಇಬ್ರು ಬಾಯ್ಸ ಇಬ್ಬರು ಕಲ್ಸರಿ ಇಬ್ಬರು ಬಾಯ್ಸ ಡೈಲಿ ಹೋಗಿ ಬಾಡಿ ತಗಿಬೇಕ್ರೀ ಬಾಡಿ ಅವರೇ ತಗದಿ ಬರರುವಕ್ ರೀ ಮತ್ತೆ ಸ ಲಾಸ್ಟ್
ಹ್ಮ್ ಹ ಹ ನೀವು ವಾಟ್ಸ ಎಲ್ಲ ಕೌನ್ಸ್ಲಿಂಗ್ ಪ್ರೊಸೆಸ್ ಹೆಂಗ್ ಮಾಡಿದ್ರರಿ ನೀವು ನಿಮ ನೀವ ಫೋನ್ದಾಗ ಹಕಿರ ಏನು ಸಪ್ರೇ ಕಂಪ್ಯೂಟರ್ ಸೆಂ
ಇಲ್ರರಿ ಇಲ್ ಇಲ್ರಿ ನಾವವು ನಾನು ನಮ್ ಫ್ರೆಂಡ್ ಇನ್ನೊಬ್ಬನ ಇದ್ರಿ ನಾನೇ ಹ ಫಸ್ಟ್ ಯೂಟ್ಯೂಬ್ನಾಗ ಎಲ್ಲಾ ನೋಡಿದ್ರಿ ಹೆಂಗ ಹೆಂಗ್ ನೋಡ್ ಹೆಂಗ ಹೆಂಗ್ ಹಾಕ್ಬೇಕು ಎಲ್ಲಾಂತ ಈ ಕಂಪ್ಯೂಟರ್ಗಾದ್ರೆ ಮತ್ತೆ ಕಾಲೇಜಸ್ ಹಾಕ್ತಿೀವಿ ಮತ್ತೆ ಡಿಲೀಟ್ ಮಾಡ್ತೀವಿ ಡಿಲೀಟ್ ಮಾಡಕ್ರೆ ಕೂಡ ರೊಕ್ಕ ಕೊಡ್ಬೇಕು ಮತ್ತೆ ಹ ಆಗ್ಕ್ಬೇಕಂದ್ರ ರೊಕ್ಕ ಮಾಡಕಕ್ ಯರಡ್ ಮಾಡಕ್ ಯಾಕಂದ್ರ ಡ ಇದು ಮಾಡಕಕ್ ಅದಕ್ಕೆ ಸುಮ್ನೆ ನಾನು ನ ನಾನ್ ಆನ್ಲೈನ್ೇ ನೋಡಿದ್ರಿ ಹೆಂಗ್ ಮಾಡಕ್ಬೇಕಕ್ ಅಂತ ನಮ್ಮ ಫ್ರೆಂಡ್ ಯಾಪ್ಟಾಪ್ ಇತ್ ಅೇ ಹೋಗಿ ಅವಂದ ಅವಂದ ಲ್ಯಾಪ್ಟಾಪ್ ನಾ ಅವನ್ಬ್ರು ಸೇರಿ ಹಾಕ್ಬ ಬಿ್ರಿ ಅವ್
ಓಕೆ ಓಕೆ ಓಕೆ ಓಕೆ ಕ
ಹ ಈಗ ಸುಮ್ನೆ ಹೋಗ್ಬೇಕು ಅಲ್ಲಿ ಕ್ಯೂ ನಿಲ್ಬ್ರೀ ಎಲ್ಲ
ಹಾ ಒಮ್ಮೆ ಸರ್ವರು ಹೇಳಕ್ ಬರ್ಲಾ ನಂಬಲ್ಲಿ ರಾತ್ರಿ ಮುಂಚಳೆನೋ ಆರ್ ಗಂಟೆ ಏಳು ಗಂಟೆ ಹಿಂಗ ಆಗ್ಬೇಕ ಸರ್ವಾರಿ ಇರ್ತ ಇಾಂದ್ರ ರಾತ್ರಿ ಹತ್ತು ಗಂಟೆ ಗ ಎ ಹನ್ನೊಂದು ಗಂಟೆ ಹಗ್ಬೇದ್ರರಿ ಸಂಡೆ ಅತ್ರು ಒಟ್ಟ ಮಾಡಕ್ ಹೋಗ್ಬಾರ್ದ್ರಿ ಫುಲ್ ರಶ್ ಇತ
ಹಾ ಫುಲ್ ರಶ್ ಇರುತ್ತೆ ಅಲ್ಲಿ ಸರ್ವರ್ ಅಂತ ಅಲ್ಲಿ ಕಂಪ್ಯೂಟರ್ ಶಾಪ್ ಅಲ್ಲಿ ಬರೋದೇ ಅಲ್ರರಿ ಅಲ್ಲೇ ನಿಂತ್ಕ ನಿಂತ ಅನ್ಸಾಗ ನಮ್ಮ ಫ್ರೆಂಡ್ಸ್ ಎಲ್ಲಾ ಹೋಗಿರಲ್ರರಿ ಅಲ್ಲಿ ಹೋಗಿ ಸುಮನೆ ನಿಂತ ಂದ್ರ ಆಮ್ಯಕ ಅವ್ರಿಗೆ ಹೇಳೇವ್ರಿ ಬಂದ ಹಾ ರೊಕ್ಕನೂ ಎಷ್ಟ ಆಮ್ಯಕ್ ಡಿಲೀಟ್ ಮಾಡ್ತಿರ್ತೆೇವೆ ಒಂದೊಂದ್ ಕಾಲೇಜ್ ಇಷ್ಟ ಆಗಿರಲ್ಲ ಆಮ್ಯಕ್ ಅವು ಕಾಲಜ್ ಡಿಲೀಟ್ ಮಾಡಕ ಅಂದ್ರನು ಏನಿಲ್ಲ ಅಂದ್ರೆ ಒನ್ ಫಿಫ್ಟಿ ರುಪೀಸ್ ಸಿಸ್ಕೊಂತರ್ೀ ಅವರು ಅಂಡ್ರೆಡ್ನ್ನ ಒನ್ ಫಿಫ್ಟಿ ಕೇಳ್ತಾರೀ ಡಿಲೀಟ್ ಹರ ಮಾಡಿ ಎರಡರ ಮಾಡಕಪ್ಪ ಆಮೇಕ್ ಕಾಕಿ ಮ್ಯಲ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ರರಿ ಆಮೇ ಕಾಕಿ ಮ್ಯಾಲ ಕೂಡ ನಮ್ದು ಬೇರೆ ಹೊಸ್ಸಲ್ಲ ಎಲ್ಲ ಕೌ ಬೇರೆ ಬೇರೆ ಇತ್ತಲ್ ರರಿ ಎ ಬಿ ಎಸ್ ಸಪ್ರೇಟ್ ಬಿ ಎಂ ಎಸ್ ಬಿ ಎಂ ಎಸ್ ಆಮೆಕ್ ಬಿಟ್ಟಿದ್ರುಸ್ಸಲ್ಲ ನಮಗೆ
ಹೌದಾ ಎಸ ಹಾ ಹಾ
ನಾವ್ ಎಮ ಬಿ ಬಿ ಎಸ್ ಹಾಕಿದಲ್ರಿ ನಮ್ ಸ್ಕೋರ್ಗ್ ಇದಾಕತ್ಂತ ಡೌಟ್ ಅಕಂದ ಓನ್ಲಿ ಇದು ಬಿ ಎಮ್ ಎಸ್ ಒಂದೇ ಹಾಕಿದ್ರಿ
ಎಷ್ಟ ತ್ರರಿ ನಿಮ್ ರ್ಯಾಂಕಿಂಗ್ ಅದು
ಹ ಟ ಲ್ಾಕ್ ತರ್ಟ ತೌಸಂಡ್ ಇರ್ತ ಮಾರ್ಚ್ ತ್ರೀ ನೈಟ
ಈಗ ಜನರಲ್ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಇದ್ರೆ ಎಷ್ಟು ಸಿಗುತ್ತ ಅಂತ ಹೇಳಿ ಕನ್ಫರ್ಮ್ ಹೇಳ್ತೀರಿ ಈ ಸಲ ಈ ಸಲ ಅತ್ರ ಕೆಟ್ಟ ಹೊಲ ಸಗದ್ ಬಿಟ್ರಿ ಎಲ್ಲ ರೀ ನೀಟ ಈ ಏನ್ ಎ ಟಿ ದವ್ರು ಎ ಟಿಏೇ ಕರೆ ಅಂದ್ರೆ ಬ್ಯಾನ್ ಮಾಡ್ಕೋಬೇಕ ಬ್ಯಾನ್ ಮಾಡ ಮತ್ತೊಂದ ಏನ್ರಿಿಂಗ್ ತೆಗಿಬೇಕು
ಹೌದ್ರಿ ಸುಮ್ನೆ ಎನ್ ಸಿ ಐ ಎಸ್ ಐ ಎಸ್ ಎಂ್ ಎಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಇವ್ರು ತಗಿತತಾರಲ್ರಿ ಅವ್ರಿಗೆ ಕೊಟ್ಬಿಡ ಕೆನ್ ಸಿ ಐ ಎಸ್ ಎಂ ಆಗ್ರಿ ಅವ್ರಾದ್ರರು ಮಾಡ್ತಾರೀ ಕರೆಕ್ಟ್ ಇವ್ರ ಎಂಟು ಅದ್ರ ಏನ್ೀ ಪ್ರತಿ ವರ್ಷ ಹಂಗೆ ಹಾಕಚ್ಚತಿ ಈ ವರ್ಷ ಅಂತೂ ಫುಲ್ ಇದು ಮಾಡಿಬಿಟ್ಟು
ಕೆಟ್ರಲ್ ಸರಿೀ ನೀಟ ಅದು ಇದು ಅತ್ ಹೇಳಿ ಹ್ಮ್ ಹ್ಮ್ ಹ್ಮ್ ಒಬ್ ಮೊದಲ್ ಬರ್ದ ನೀಟ್ ಬರ್ ಬಂದ ಬಳಗ ಆರಾಮ್ ನ ಸಿಕ್ಸ್ ಹಂಡ್ರೆಡ್ ಆಗೈತಿ ಆಗೈತಿ ಅಂತ ಅಂದ್ರು ಈ ಸರ್ ರೀನ್ ಇಟ್ ಬರದ್ ಬಂದ್ ಬಳಕ ಒಟ್ಟರು ಇದ್ರ ಹಳ ಆತಾರ ಇಲ್ಲಿ
ಹಾ ಹೌದ್ರಿ ಹೌದ ಎಲ್ರ ಹಂಗೆ ನಮ ಫ್ರೆ್ಸ್ ಹದನೇನ್ಕ್ ಹಚಾರರಿ ಫಿಸಿಿಕ್ಸ್ ುಲ್ ಟಫ್ ಕೊಟ್ಟಬ ಬಿಟ್ಟಾನ ಟ್ಂಟಿ ಟ್ವೆಂಟ ೈವ್ ಪೇಪರ್ ಹೆಂಗಿತ್ತು ಹಂ ಐತ್
ಹಾ ಫಿಸಿಕ್ಸ್ ಒಂದ ಟಫ ಬ ಬಯೋಲಿಜಿ ಇತ್ೇತಾರಿೀ ಕೆಮಿಸ್ಟ್ರಿ ಮಾಡ್ರೇಟ್ ಫಿಸಿಕ್ಸ್ ಟಫ ಅವಷ್ಟ ಹೇಳ ಅವಾಗ ಇದ್ರ ಫಿಸಿಕ್ಸ್ಹಿಸಿ ಕಮಿಸ್ಟ್ರಿನನು ಅಷ್ಟ ಇಷ್ಟಷ್ಟೇ ಬಯೋನು ಇತ್ತು ಚಲೋ ಈಜಿ ಇತ್ತು ಬರೆದು ಬಂದಿವವಿ ಆರಾಮ್ ಸಿಕ್ಸ್ ಹಂಡ್ರೆಡ್ ಬರ್ದೀಿನಿ ಸಿಕ್ಸ್ ಫಿಫ್ಟಿ ಟ್ಟಿ ಆತದ ಅಂದ ಬಂದವರು ಇದ್ರ ಒಟ್ಟಾ ಹಿಂಗ ನೀಟ್ ನೀಟ್ ಅಂದ ಹೆಂಗೈತ ಎಕ್ಸಾಮ್ ಒಟ್ಟ ತೆಗಲಿಕ್ಕೆ
ಹಾ ರೀ ಅದಾನ ಕಚರಿರಿ ನಮ್ ಫ್ರೆಂಡ್ಸ್ ಕೂಡ ಒ ಒಬ್ಬನ್ ಸಿಕ್ಸ್ ಟ್ವೆಂಟಿ ಫೈವ್ ಆಗಿತ್ ರರಿ ಒಂದು ಈ ಸಲ ನೋಡ್ರೆ ೈವ್ ಹಂಡ್ರೆಡ್ ಕ್ರಾಸ್ ಆಗೋದು ಡೌಟ್ ಐತು ಅದಕ್ಕೆ ಫುಲ್ ಇದಾಗಿ ಅವ್ನು ಪೇಪರ್ ಚೆಕ್ ಮಾಡಲ್ರರಿ ಮಾಡಿಲ್ರಿ ಹಂಗಗೆ ಅದು ಊಟು ಅವ್ ಫಸ್ಟಿಗೆ ಬಂದ ಫುಲ್ ಖುಷಿ ಇದ್ರರಿ ಸಿಕ್ಸ್ ಟ್ವೆಂಟಿ ಫೈ್ ಬಂದಿತ್ ಅಂತ. ಇವ ನೋಡ್ರಿ ಫಿಸಿಕ್ಸ್ ಅಟೆಂಪ್ಟ್ ಮಾಡಿದ್ರ ಬರ ಹತ್ತು ಮಡ್ಯಾನತ್ರಿ. ಅವ್ ಹತ್ತಕ್ ಹತ್ ಆದ್ರರು ಕೂಡ ನಲ್ವತ್ ಮಾರ್ಕ್ಸ್ ಬರ್ತವ್ರೀ ಅಷ್ಟೇ ಅದಕ್ಕೆ ಫೈ್ ಹಂಡ್ರೆಡ್ ಕೂಡ. ಕರ್ಸಗಲ್ಲ ಆದ್ರ ಅಂದ್ರೆ ಮೋಸ್ಟ್ಲಿ ಬಯೋ ಎಲ್ಲ ಆಲ್ಮೋಸ್ಟ್ ಆಲ್ ತ್ರೀ ಫಿಫ್ಟಿ ಪ್ಲಸ್ ಆಬೇಕ ಹಂಗರ್ ಚೋ ಆದ್ರೆ ಫೈ ಹಂಡ್ರೆಡ್ ಕ್ರಾಸ ಅಗೈತಿ ಜನಕ್ಕ. ಅಚ್ ಇದ್ರಿ ರಿ.
ಓಕೆ ಕೆ ಓಕೆ ಎನ್ ಜನ್ರಲ್ ಕೆಟಗರಿ ಅನ್ಸತ್ ರಿ.
ಹಾಂ ಜನ್ರಲ್.
ಹಾ ಜನ್ರಲ್ ಅಂತ್ರ ನಮ್ ಜನ್ರಲ್ ನೋರ್ದ ವಾಜ್ ಐತ್ರಿ ಜನರಲ್ ಕೆಟಗರಿ ಏನಿಲ್ಲ ಅಂದ್ರೆ ಸಿಕ್ಸ್ ಹಂಡ್ರೆಡ್. ಪ್ಲಸ್ ಬೇಕೆ.
ಹಾ ಬೇಕ್ರಿ ಹೌದು.
ಎಮ್ ಬಿ ಬಿ ಎಸ್ ಬೇಕಂದ್ರ ಸಿಕ್ಸ್ ಹಂಡ್ರೆಡ್ ಬೇಕ್ರೀ ಈಗ ಏನ್ರೀ ಬಿಎ ಬರೆ ಬಿ ಎಂ ಎಸ್. ಬೇಕಂದ್ರೆ ಮತ್ತ ಫೋರ್ ಫೋರ್ ಹಂಡ್ರೆಡ್ ಪ್ಲಸ್ಸ ನಡಿತೈತ್ರಿ.
ಹಾ ಫೋರ್ ಹಂಡ್ರೆಡ್.
ಬಟ್ ಕಾಲೇಜ್ ಕಾಲೇಜ್ ಕಟ್ ಆಫ್ ಮೇೂ ಡಿಪೆಂಡ್ ಆಗತ್ ಅದು ಹೇಳಕ್ ಬರ್ಲಾ ವರ್ಷ ವರ್ಷದ ಚೇಂಜ್ ಆಗುದೆ. ಚೇಂಜ್ ಆದ್ರೆ ಏನ್ ಬಾಳ ಚೇಂಜ್ ಆಗಲ್ಲ ಐದ ಮಾರ್ಕ್ಸ್ ಹತ್ ಮಾರ್ಕ್ಸ್ ಅಷ್ಟು. ಅಪ್ ಅಂಡ್ ಡೌನ್ ಆತ್ ಫಸ್ಟ್ ರೌಂಡ್ ಸೆಕಂಡ್ ರೌಂಡಗ ಅಷ್ಟೇ ಡಿಫ್ರೆನ್ಸ್. ತ್ರಿ ಒಂದ್ ಐದ್ ಮಾರ್ಕ್ಸ್ ಅದು.
ಇವು ಏನಾರ್ ಹೆಚ್ ಕೆ ಕ್ಯಾಟಗರಿ ಏನಾದ್ ಇತ್ತು ಅಂದ್ರೆ ಚಲೋರಿ.
ಚಲೋ ಇರತ್ರಿ ಎಲ್ಲಾಸೆದು ಆಗತ್ರಿ.
ಅದು ಎ ಡಬ್ಲ್ಯೂಸ್ ಅಂತ ಒಂದು ಸರ್ಟಿಫಿಕೇಟ್ ಬರ್ತೀರಿ. ಜನರಲ್ ಕ್ಯಾಟಗರಿ ಅದು ಅದು ಇತ್ತ ಅಂದ್ರೆ ಅದ ಏನ ಫೈವ್ ಪರ್ಸೆಂಟ್ ಅಂತ.
ಕರ್ ಸೆಕ್ಷನ್. ಒಬ್ರು ಫೈವ್ ಅಂತಾರ ಒಬ್ಬರು ಟೆನ್ ಅಂತಾರ ಏನ ಐತನ್ರಿಪ್ಪ ಅದ್ಮೇ.
ಒನ್ತರ ಅಂತ ಒಟ್ಟು ಮಾಡ್ಸ ಮಾಡ್ಸ್ಕ್ರ ಹಾಕೆ ಅಂತ ಹಾಕಿರ್ಬೇಕ್ರೀ ಅದ ಏನಾರ.
ಕರೆ ರೀ ಕರೆ ಮಾಡ್ಸ್ಕೊಬೇಕೈತ್ರಿ ಅದೂ ಸರ್ ಒಬ್ಬ್ರ ಮನ್ನೆ ಹೇಳದ್ರಿ ಅದ್ದ ಏನ ನಮ್. ಐಡಿಯ ಇರ್ಲಿಲ್ಲ ನೋಡಬೆಕ್ರಿ.
ಹ್ಮ್ ಅದೇ ಅಲ್ಲೇ. ಒಂದ್ ತಹಶೀಲ್ದಾರ್ ಆಫೀಸ್ ಇರ್ದತ್ರ ಅಲ್ಲಿಗ್ ಹೋಗಿ ಅವ್ರರಿಗೆ ತಹಶೀಲ್ದಾರ್ನ ಬೇಟೆಯಗಾಗಿ ಎಕನಾಮಿಕ್. ಕರ್ಸೆಕ್ಷನ್ ಒಂದ ಸರ್ಟಫಿಕೇಟ್ ಮಾಡಿ ಕೊಡ್ರಿ ಮಾಡಿ ಕೊಡ್ತಾರೀ. ಒಂದ್ ಸ್ವಲ್ಪ ಅವ್ರನ್ನ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಬೇಕ್ರಿ ಅಷ್ಟೆ.
ಸರಿ ಒಂದ್ ಕಾಲ್ ಬರತತ್ರಿ ನಾ ನಿಮ್ಗ ಆಮೇಲ್ ಕಾಲ್ ಮಾಡ್ತಿ.